ಹ ಹಲೋ ಹಾ ಊಟ ಹಂಗ ಮಾಡ್ಕ್ಯಂಡ್ ಕುಂತ್ ಯಾರ್ಡು ಮೂರ್ ಮೊನ್ನೆ ಬಂದೀನಿ ಸ್ವಲ್ಪ ಫೇರ್ವೆಲ್ ಫಂಕ್ಷನ್ ಇತ್ತಾ
ಯಾವ್ದ್ರುದ್ ಫಂಕ್ಷನ್ನು
ಕಾಲೇಜ್ದ ನಮ್ದು ಇಂಜಿನಿಯರಿಂದು
ಹ್ಮ್ ನೂರೈವತ್
ನಾಳೆ ನಾಳೆ ಬರ್ಬೇಕ್ ಊರಿಗೆ
ಹ್ಮ್
ಬಂದು ಇಲ್ಲ
ಏನು
ಆರಕ್ಕ
ಹ ಬಂದು ಆಲಮ್ ಮಾತಾಡ್ದ ಐವತ್ತೆರಡ್ ರೂಪಾಯ್ ಅಂತ
ಬಂದದಾ ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳಿತಾ ಏನ ನಿಂದ
ಪೇಮೆಂಟ್ ಮಾಡಿದ್ಯಾಕ್ ಬರದಿಲ್ಲ ಇದು ಟಾಸ್ಕ್
ಒಂದ್ ಐದಾರು ಮುಗಸ್ಬೇಕು ಅಮೌಂಟ್ ಜಾಸ್ತಿ ಆಯ್ತ್ ಅಂದ್ರೆ ಅವ್ರೆ ಕೆಳುತಾರ್ ಬ್ಯಾಂಕ್ ಅಕೌಂಟ್ ನಂಬರು ಹ ಹ್ಮ್ ಒಂದು ಒಂದ್ ಇನ್ನೂರ್ ರುಪ ಆರು ಆಗ್ಬೇಕು
ಹ್ಮ್
ಅದಾಗತ್ತದ ಅವರೇ ಕೇಳ್ತರಾ? ನಾ ಮೂರ್ ಅಕೌಂಟ್ ಯೂಸ್ ಮಾಡಕತೀನಿ.
ಆ ಎಸ್ ಎಸ್ಟ್ ನಂಬರ್ ಮೇಲ್ ಇದಪ್ಪ
ಅದೇ ನನ್ ನಂಬಾರ ನಮ್ಮ ಮನೆಗಳು ಯಾರ್ ನಂಬಾರು
ಹ್ಮ್
ಮೂರ್ ಅಕೌಂಟು
ಮನೆಯೋಳ್ ನಂಬರ್ ತಾಂಡ್ ಊಟ ಮಾಡ್ಬೋದಾ?
ಹ್ಮ್ ನಾ ಇದ್ರಾಗ ಮೂರ್ ಲಾಗಿನ್ ಮಾಡ್ಕಂಡೀನಿ ಐಡಿ
ಇವ ನಮ್ಮ್ ತಮ್ಮಂದು ನಾಮ್ ಅಪ್ಪಂದು ಮಾಡ್ಕ್ಯಬೋದ ಇಲ್ಲ
ಹಾ ಲಾಗಿನ್ ಮಾಡ್ಕ್ಯಬೋದು.
ಹ್ಮ್
ಮಾಡ್ಬೇಕಲ್ಕ ಆದ್ರೆ ಯಾವ್ದೊಂದು ದುಡಿಬೇಕು ಕೆಲ್ಸಕ್ಕೂ ಹವಾಗಿಲ್ಲ ಏನಿಲ್ಲ ಇವಾಗ.
ಮಾಡ್ಬೇಕಕ್ ಎಲ್ಲ ಎದುರ ಐತೆ.
ಇಲ್ಲ ಸುಮ್ನೆ ಕಾಡ್ ಕುಂದ್ರ ಬದ್ಲು ಇವಾರ ಮಾಡ್ಕೊಂಡ ಕುಂತರ
ಹ್ಮ
ನೀ ಟೋಟಲ್ ಎಲ್ಲ ಮೂರು ಎರಡ ಇವು ಎರಡಕಂಟಿದಾಗ.
ಹ್ಮ್
ಅದೊಂದು ಅದ್ನೇನ್ಟ್ನೂರ ನ ಆಡ್ ಸಾವಿರ ರೂಪಾಯ ಆಗಿ ನೋಡೋದು.
ಹ್ಮ್ ಯಾವಾಗ ಕೊಡತಾರ ಬುಡಸಂಬಕ್ಕ
ಕೊಟ್ತರ್ ಅವರು
ಹ್ಮ್
ಅಲ್ಲೇ ಪಾವತಿಗಳಂತ ಐತ್ ನೋಡ
ಪೇಮೆಂಟ್ ಅಂತ್ತಲ
ಹಾ ಆಯ್ತಲ್ಲ ಅ ಕ್ಲಿಕ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಕೇಳ್ತೈತಿ ನೋಡಿ ಎರಡು ಕೇಳ್ತೈತಿ ಯು ಪಿ ಐ ಡಿ ಇಲ್ಲ ಬ್ಯಾಂಕ್ ಐ ಡಿ.
ಅಲ್ಲಾ ಅದ್ ಲಾಗಿನ್ ಮಾಡ್ಕೊಂಬದ ಹೆಂಗನು ಒಂದು
ಎದುರಾಗ
ಇನ್ನೊಂದು ನಫೋನ್ ನಂಬರ್ ನಮ್ ತನ್ ನಂಬರ್ ತಗೊಂಡ ಮಾಡ್ಕೊಂಬದಂಗ
ಅದ ಮತ್ತೆ ನಾ ಅಲ್ಲಿ ನಂಬರ್ ಅಲ್ಲ ಆಗನ ಆದ್ರೆ ಅಲ್ಲಿ ಮ್ಯಾಲಲೆ ಕಳ್ಸ್ಬೇಕ್ ನಾ ನಂಬಾರ
ಮೀನ್ ಕಳ್ಸ್ಬೇಕಾ
ಹ್ಮ್ ಹೆಂಗೈತ ಅಂದ್ರ ಇದ
ಹ್ಮ್
ಈಗ ನನ್ ಬೆಂಗ್ಳೂರ ಒಂದು ಒಬ್ರು ಆ್ಯಪ್ ಇ ಕ್ರಿಯೇಟ್ ಮಾಡಿರ್ತಾರಲ್ಲ.
ಹ್ಮ್
ಹ್ಮ್ ಅವ್ರ ಕಡೆ ಎಲ್ಲ ಐತೆ ನಮ ಪರಿಚಯ ಇದ್ದಾರ ನಮಗ್ ಒಬ್ರ
ಹ್ಮ್
ನಾವು ಲೈನ್ ಮಾಸ್ಟರ್ವಲ್ಲ ಅವ್ರಿಗೆ ನಂಬರ್ ಹಾಕಿದ್ರ ಇದ್ರಂಗ ಟಾಸ್ಕ್ ಹೆಂಗ್ ಬಂತ ನೀನು ಮಾತಾಡೋದ
ಹ್ಮ್
ಆದ್ರಂಗ ಮಾಡಿ ಕೊಡ್ತಾರ ಅವರು.
ನಾವ್ ಅಪ್ಪ ನಮ್ಮ್ ತಮ್ಮದ ಹಾಕ್ಲಂಬರ
ನಾ ಹೇಳ್ದ ಹಾಕಂತ ಅದು.
ಹ್ಮ್ ಇದ್ರಾಗ ಅದನ್ನ ಕ್ರಿಯೇಟ್ ಮಾಡ್ಬೇಕಾ ನಂದು ಲಾಗ್ಔಟ್ ಮಾಡಿ ಅದ್ ಕ್ರಿಯೇಟ್ ಮಾಡ್ಬೇಕಾ?
ಹ್ಮ್
ನಿಮ್ದ ಈ ನಂಬರ್ಗೆ ಅರವತ್ತೆಂಟು ನಂಬರ್ಗೆ ಆಗ್ಬಿಡತ್ತಾ ನಿಮ್ದೆಲ್ಲಾ.
ಯಾವದ ಸ ತಂಬತ್ನಾಾಕ ಇಲ್ಲ ಬ್ಯಾರೆ ಬರ್ತಾವ.
ಹ್ಮ
ಅದ್ ನೂರ ಎಂಬತ್ತು ನಿಮಿಷ ಬರಕಜತ್ತ ಅ
ನಟ ಹೆಂಗ ಬಂತು ಎದುಕ್ ಅದು
ಹ್ಮ್ ಏ ನಮ ಮುಗ್ದಿರ್ತ ಲಿಮಿಟ್ ಬಾಳ
ಹ್ಮ್
ಹ ಅದಕ್ಕೇನೊಂದು ಎಡಕ ಉಂಟ ಮಾಡ್ಕನ್ ನ
ಹ್ಮ್ ಮತ್ತೇನಪ್ಪಾ
ಮತ್ತೆೇನೇನ್ ನೋಡಪ್ಪ
ಎಂಬತ್ತ
ಎಲ್ಲ ಅಂಗ್ಡಿಯಗ್ ಐದಯಾ
ಅಂಗಡಿ ಬಂದ ಇ ತಾಕೊಂಡ ಆಫೈ ಹತನ
ಅರಾಮ ತಕ
ನಿನ್ನ ಹತ್ತು ನಿಮಿಷ ಕೊಯ ದಿನ ಐವತ್ತು ಚೊ ರೂಪಾಯಾ ಆಯ್ತ್
ಹ್ಮ್
ಇವಂದು ದತ್ ನಿಂಚ ಪೈದ
ಹ್ಮ್ ಹೆಂಗ್ ಹೆಂಗ್ ಮಾತಾಡ್ತ ಹಂಗ ನೋಡಿದ್ರ
ಹ್ಮ್ ಒಬ್ಬ್ರ ತ ಕೈದ್ಕ ಲ ಅಷ್ಟೇ ಬರೋದ ಹ್ಮ್
ಆರ ಮಷ್ಟ್ಣು ಬಂದವಾ
ಅಲಮ್ದು ಎಷ್ಟು ಮುಂದರ ಆಯ್ತಲ್ಲ ಅಲಮ್ಮ ನಲ್ವತ್ ಮೂವತ್ ಅಲ್ಲಿಂದೆ ಟೋಟಲ್ ಎಷ್ಟ ಆಯ್ತು ಹಾ ಸೇವನ್ ಮಾಡ್ಕ ಹ ಇತ್ತ ಹ್ಮ್
ಏನು
ನಿನ್ನೆದೇ ನೂರ ಹತ್ರ ಬ ಯಾರದಾಗ ಮಾಡತ್ ಮಾತಾಡಿದೇನಪ್ಪ ಹ್ಮ್
ರಥ ಮೊನ್ನೆ ಒಂದ್ ನಾನುರೂಪಾಯ್
ಅಂದ್ರೆ ಇಗ್ ನಿಂದ್ ಇಂಜಿನಿಯರಿಂಗ್ ಮುಗ್ಧಗ ಕೊಟಾರಲ್ಲ
ಹಾ ಮೌದಂಗ
ವಾಟ್ ನೆಕ್ಸ್ಟ್
ನೆಕ್ಸ್ಟ್ ಜಾಬ್
ಹೊಗ್ಬಡದ ಎಂದ ಪೇರೀ
ಹ್ಮ್
ಅವ್ರೆ ಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರಾ
ಹ್ಮ್
ಹ್ಮ
ಬೆಂಗಳೂರಿಗೆ
ಅದೇ ಅವ್ರೀ ಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರ
ಹ್ಮ್ ಎಲ್ಲ ಅವನ್ನ ಮಾಡಕೊತಾರೆ
ರಷ್ಟಾಫಷನ್ಬೂಡಲ್ಲ ಅಪ್ಪ
ಮತ್ತೆ ಅದಕ್ಕೆ ಹ್ಮ್
ಹ್ಮ್.
ನಮ್ ಇಂಜಿನಿಯರಿಂಗ್ ಏನ್ಬೇಕ ಅದೆ ಎಲ್ಲಾ ಕಲ್ತಿಲ್ಲ.
ಹ್ಮ್.
ಮತ್ತೆ ಟ್ಯಾಲಿ ಗಿಲಿ ಅವೇನು ಕಲ್ತಿಲ್ಲ ಅದ ಬಿ ಕಾಮ್ ಮ್ಯಾಲ ಇರ್ತಿತಲ್ಲ. ನಮ್ಗೇನ್ ಬೇಕಾಗಿಲ್ಲ ಅದು ಮತ್ತ ಅವೆನ ಕಲ್
ಹಾ.
ಮತ್ತೆ ನಪ್ಪ ಸಮಚಾರ.
ಮತ್ತೆೇನ್ ಪ ಹೇಳ್ಬೇಕ.
ಮತ್ತೆ ಹಲ್ಕಾ.
ಇಲ್ಲಕ್ಕ ಆದ್ರೂ ಮಳೆ ಬರೋದಕಾದ್ರೂ ಎಣ್ಣೆ ಹೊಡಿಬೇಕು ಸತ್ ಆಗ್ಬೇಕು.
ಬಿತ್ತಿಲ್ಲ ಹ.
ಇಲ್ಲ ಬಿತ್ತಬಿಟ್ಟೀಿನ.
ಹ್ಮ.
ಮಳೆ ಬರವಲ್ತ ಅಲ್ಲ.
ಹ್ಮ್ ಹ್ಮ್ ಅದೇ ನಮ್ದ್ ಅದೇ ಆಗಿತ್ತ ಮಳೆ ಬಂದ್ರೆ ಸತ್ ಹ್ತಾರ ಬರೇ ಹೋದ ನೋ
ಮಳೆ ಫುಲ್ ಟೈಟ್ ಐತಿಲ್ಲ ಅಪ್ಪ.
ಮರವಲ್ದಲ್ಲ ಟೈಟ್ ಐತಿ ಅಂದ್ರರು ಕೂಡ.
ಹ್ಮ್.
ಮತ್ತನಪ್ಪ ಸಮಾಚಾರ.
ಏನ
ಏನ್ ಗಂಗಗಳು ಬಿದ್ದ್ವ.
ಇಲ್ಲಾ.
ಹ್ಮ್.
ಹಂಗ ತುಂಬ ಹೇಗ ಇಲ್ಲಿ ರೂಣ್ಣಾಗ ಒಂದ್ರ ಮೇಲೆ ಒಂದಲ್ಲ ಒಂದಿಟ್ಟು ಸೌಂಡ್ ಬಂತು.
ಹ್ಮ ಇವಾಗ ಎಲ್ಲಿ ಇದೆ ಎದರಾಗದೀ. ಜ ಬೆಳಗಾವಿಯ ಯಾವ ಊರ. ಬಾಗಲ್ಕೋಟೆ.
ಹ್ಮ. ಹಾಸ್ಟೆಲ್ ಆಗ ನೋಡ ಹಾ ಮೈನಾರಿಟಿ ಹಾಸ್ಟೆಲ್.
ಹ್ಮ್. ಹ್ಮ್.
ಮತ್ತ ಊರಿಗೆ.
ಹ್ಮ.
ಊರಿಗೆ ಯಾವಾಗ ಪಾ ಅಂದೆ.
ಯಾವೂರು.
ಹಬ್ಬಕ್ಕ.
ಹ್ಮ್.
ಹೋಗ್ಬಕ್ಕಾದ್ರರ.
ಹೋಗ್ಬೇಕಾ.
ಏನ್ ಚಪ್ಪಲಿ ಬಿಟ್ಟ ಹೋಗದ ಆನ
ಚಪ್ಪ ಊಟ ಅದಲ್ಲ ಚಲೆ ನೂಟಿೊಂಡೋಗಾಗ
ತನ ಮಾಡಗಿಟ್ಕೊಂಡು ಹೋಗದಾ
ನೂರ ಮಾಡ ಡಂಗ
ಆಗಸನರಾಮ ಮಸ್ತತ್ ಪಲ್ಲ
ಅವೆಷ್ಟು ಉರಗ ಗುದ್ದಿ ಹಾಕ್ಲಿದ್ದ ಒಂದು ಚಿಕನ್ ಇಲ್ಲಂತೆ ಮಟನ್ ಇಲ್ಲಂತೆ ಗಂಡ ಹೆಂಡ್ತಿ ತ್ತ
ಏನೇನಪ್ಪು ಎಲ್ಲ ಬೀಳ್ತಾರ
ಅಲ್ಲಾ ರೂಲ್ಸ್ ಚಪ್ಲಿ ಅಕ್ಕಮ್ಮಂಗ್ ಇಲ್ಲಂತೆ ಮಿರಿ ಬಿಳಂಗಿಲ್ಲಂತೆ
ಏನೇನಪ್ಪಾ ಮುದ್ಗಲ್ಲ ಇಲ್ಲಿ ಇಲ್ಲಿ ನೋಡ ಮುದಗಲ್ಲ ನೋಡಪ್ಪ ಮಸ್ತಂದರ
ತಿರಡು
ಆ
ಹ
ಮುದ್ಗಲ್ಲಾಗ ನೋಡ ಮಸ್ತ್ ಅಂದ್ರ
ಹೌ ಅದ
ಏನಪ್ಪೋ ಯಾರ ಬಂತವಾಗೆ
ಎಂಬತ್ತೈದು ಕೆಜಿ ಇದ್ದೆ ಎಂಬತ್ ಕೆಜಿ ಇದ್ದೆ ಎಪ್ಪತೆಳು ಆಗಿನಿ
ಯಾರು
ನಾನು
ಏಸ ಚಿಂತೆ ಬಿದ್ದಿಯ ಏನು
ಇಲ್ಲ ಅದ ತೆಳ್ಳಗಾಗ್ಬೇಕಂತಊಟ ಸ್ವಲ್ಪ ಮಾಡ್ತ
ಹ್ಮ್
ಎಂಬತ್ತು ಇರ್ಬಾರ್ದಲೇ ಹಿಂದಗಡೆಗೆ ಮೂರುಕೆಜಿ ಕಮ್ಮಿ ಆಗೈತೆ ಎಷ್ಟಾಯ್ತಣ್ಣ ಡಬಲ್ ಎಂಟು ಸೆವನು ಕೆ ಹ್ಮ್
ಚಿಂತೆಗೆ ಬಿದ್ದೀಯ ತಗಪ್ಪ ಅಂದೆ
ಏನ್ ಮಾಡ್ತೀಯಪ್ಪ ನೀನ್ ನೋಡ್ರ ಜಾಪ್ ನಮ್ ಕಡೆಗೆ
ನೀವೇನಪ್ಪಾ ಹೊಲಗ್ದ ಫಾರ್ಮರ್ ರೈತರ ಆಗ್ಬಿಟ್ರಿ
ಏನ್ ಓದ್ ಮಾರ್ದಂತ ಏನ್ ಮಾಡ್ತೀಯ ಹೊಲ ನಾವು ಡಿಗ್ರಿ ಸಾಧ
ಅದುನ್ನ ಮಾಡ್ಬೇಕಂದ್ರೆ ಧೈರ್ಯ ಬೇಕು ಬಂಡವಾಳ ಆಕ್ಬೇಕು ಎಲ್ಲ ಆಕ್ಬೇಕ ಅವ್ರಿಗೆ ಧೈರ್ಯ ಇದ್ದಷ್ಟು ಮತ್ತೆ ಈ ಜಾಬ್ಗಳೋ ಗ ಇರಂಗಿಲ್ಲ
ಏನ್ ಮಾಡ್ತ್ಯೋ
ನಾವ್ ಒಂದ್ ತಿಂಗಳು ಸ್ಯಾಲರಿ ಬಂದಿಲ್ಲ ಹೊಯ್ಕೊಳ್ಳತೀವಿ ಹ
ಮತ್ತೇನ್ ಪ ದೋಸ್ತ
ಹೇಳ್ಬೇಕಪ್ಪ ಹಳೆ ದೋಸ್ತ
ಅವಾಗಾಲಮ್ಮ ಪ್ರಾಜೆಕ್ಟ್ ವರ್ಕ್ ಕೊಡ್ರ ಇಂತ ಹೋಗ್ಬೇಕ್ ನಾವು
ಸಾಹುಕಾರ್ ಮಂದಿ
ನೀವಪ್ಪ ಸಾವ್ಕಾರ್ ಮಂದಿ
ಟಾಲಂಟ್ ಪರ್ಸನ್ ಅದು ಪ್ರಾಜೆಕ್ಟ್ ಬರೆಯೋದ ಒಂದ ಒಳ್ಳೆ ಇದ್ದ ನೋಡಲ್ಲ ತರವಾಗ
ಆ ಬಾಳ ಇದಿತ್ತು ನೋಡು ಎಲ್ಲಾರ ಐದೈದು ಜನ ನಾಸರ್ನವರು ಮನೆ ಮೇಲಾರ ಇಲ್ಲ
ಮತ್ತೆ ಹತ್ತು ನಿಮಿಷ ಇಪ್ಪತ್ತ್ ಮೂರ್ ಸೆಕೆಂಡ್ ಆಯತತ್ ಮತ್ತೆ
ಹಾ ಕಟ್ ಮಾಡು
ಸರಿ ಆರಾಮ ಅಲ
ಹಾ ಆರಾಮಣ
ಸರ ತಗಪ್ಪ